ಹಾ
ಏನ್ ಮಾಡ್
ಹಲೋ ಏನಿಲ್ಲ ನೋಡು ಕುತ್ ನಿಂತಿದೆ ನೀನ್ ಹಾ ಕೇಳಸ್ತ ಇದೆ ನಿಂಗಸ್ ನಿಮ್ಮ ಸೈಡು.
ಹಾ ಕೇಳಿಸ್ತಿದೆ.
ಮತ್ತೆ ಹೇಗಿದಿಯಾ?
ಚೆನ್ನಾಗಿದಿನಿ ನೀನು?
ನಾನು ಸೂಪರ್ ಆಗಿದಿನಿ.
ಹೌದಾ ಊಟ ಆಯ್ತಾ?
ಆ ಊಟ ಇವಾಗ್ ಮಾಡ್ಬೇಕು ನಿಂದು?
ನಾಂದ ಆಯ್ತು ಊಟ ಮಾಡಿ ಹಂಗೆ ಸುಮ್ನೆ ಫೋನ್ ನೋಡ್ತಿದ್ದೆ ಏನ್ ಮಾಡ್ತಿದ್ದೆ ಅಂತ ಕೇಳ್ಬೇಕು ಅಂತ ಮಾಡದೇ
ಹಾ ಮತ್ತೆ ಎಲ್ಲಾ ಹೇಗ ನಡೀತೈತ ಇದೆ ನಾನು ಊರಲ್ಲಿದ್ದೀನಿ. ನೀನು?
ನಾನು ಬೆಂಗಳೂರಲ್ಲಿ ಇದಿನಿ.
ಹಾ ಏನ್ ಮಾಡ್ಕೊಂತ ಇದೀಯಾ?
ಏನಿಲ್ಲ ಇದು ಹಂಗೆ ಓದತ್ತಿರೋದು ಮತ್ತೆ ನೀನ ಏನ್ ಓದ ದ ನಿಮ್ಮ ಮನೆ ತೋಟದಲ್ಲ ಊರಲ್ಲಿ?
ಹಾ ತೋಡ್ದಲ್ಲೇನೆ.
ಹಾ ಹಾ ಅಂದ್ರೆ ನಿಮ್ದು ಅಗ್ರಿಕಲ್ಚರ್ ಲ್ಯಾಂಡ್ ಇದಿಯಾ?
ಹಾ ಅಗ್ರಿಕಲ್ಚರ್ ಇದೆ ಅಂದ್ರೆ ಅ ಸೈಡ್ ಎಲ್ಲಾ ಅಗ್ರಿಕಲ್ಚರು ಮನೆ ಇರದು ಮಿಡಲ್.
ಹ ಹಾ ಓ ಅಂದರೆ ಪೂರಾ ಹೊಲದಲ್ಲೇ ನಿಮ್ಮನೆ ಇರೋದು?
ಹಾ ಪೂರ್ತಿ ಹೊಲದಲ್ಲೇ ಮನೆ ಇರೋದು.
ಹ ಹ ಹ ಯಾರ್ ಮಾಡ್ತಾರೆ ಮಾ ಹೊಲದ ಕೆಲಸ ಎಲ್ಲಾ ಅದರ ಬಗ್ಗೆ ಎಲ್ಲಾ ಯಾರ್ ನೋಡ್ಕೋತಾರೆ.
ಅದರ ಬಗ್ಗೆ ಎಲ್ಲಾ ಅಂದ್ರೆ ಇವಾಗ ಸದ್ಯಕ್ಕಂತು ಯಾರು ನೋಡ್ಕೊಂತಿಲ್ಲ ನಾವೆಲ್ಲ ಹೊರಗಡೆನೆ ಕೊಟ್ಟಿದ್ವಿ. ಸೊ ಇವಾಗ ನನ್ನ ತಮ್ಮ ನೋಡ್ಕೊಂತಾ ಇದೆ ಇದ್ದಾನೆ ಮನೆಯಿಂದಾನೇ ನಾವು ಮಾಡ್ಕೊಂತಾ ಇದ್ದೀವಿ.
ಹ ಅಂದ್ರೆ ಎಲ್ಲಾ ಇವಾಗಾ ಅದರ ಬೆಳೆ ಆಗಿರ್ಬಹುದು. ಯಾವ ಯಾವ ತರ ಎಲ್ಲಾ ಅವನೇ ಅಂದ್ರೆ ಪೂರ ಜವಾಬ್ದಾರಿ ಎಲ್ಲಾ ಅವನ ಒಬ್ನೇ ನೋಡ್ಕೊತಾನೆ.
ಹಾ ಪೂರ ಜವಾಬ್ದಾರಿ ಲೈಕ್ ಸಿಂಗಲ್ ಹ್ಯಾಂಡೆಡ್ ಅಂತಾರಲ್ಲಾ?
ಹಾ
ಹಂಗ ನೋಕೊಂತಾ ಇದ್ದಾನೆ ಅವನ ಒಬ್ನನೆ ಎಲ್ಲಾ ಏನೇ ಬಂದ್ರು ಎಲ್ಲಾ ಒಬ್ನನೆ.
ಹ ಹಾ ಮತ್ತೆ ಇದು ಯಾವ್ಯಾವ ಬೆಳೆ ಬೆಳಿತೀರ ನೀವ್ ಜಾಸ್ತಿ.
ನಾ ಜಾಸ್ತಿ ಸದ್ಯಕ್ಕಂತೂ ನಮ್ಮಲ್ಲಿ ಇರೋದು ಕಬ್ಬು.
ಹ್ಮ್.
ಹಾ ಕಬ್ಬುನೇ ಬೆಳದು ಹೇಗ್ ಹೇಗ್ ಬೆಳತಿವಿ ಅಂದ್ರೆ,
ಹಂಗಲ್ಲ ಇವಾಗ. ಕಬ್ಬೆ ಜಾಸ್ತಿ ಬೆಳಿತರ ಅಥವಾ ಮೆಕ್ಕೆಜೋಳ ಈ ತರ ಎಲ್ಲಾ ಬೆಳಿತೀರಾ.
ಸ್ ಇಲ್ಲ ನಾವು ಜಾಸ್ತಿ ಕಬ್ಬು.
ಹಾ ಹಾ ಏನ್ ನೀರಾವರಿ ಎಲ್ಲಾ ಚೆನ್ನಾಗಿದಿಯ.
ಹಾ ನಂಬದ ಕೃಷ್ಣನದಿನೇ ನೀರಾವಾರಿನೇ ಪೂರ್ತಿ.
ಓ ನಮ್ದು ನಿಮ್ದು ಕೃಷ್ಣಾ ನದಿನೆನಾ.
ಹಾ ಕೃಷ್ಣಾ ನದ ನದಿನೇ. ಸಪೋಸ್ ಸಮ್ಮರ್ ಟೈಮ್ ಅಲ್ಲಿ ಮಾತ್ ತ್ರ ಬೋರ್ ಹಾಕ್ ಬೋರ್ದು
ಹ ಅಂದ್ರೆ ನೀರ್ ಕಡಿಮೆ ಬೀಳುತ್ತೆ ಬೇಸಿಗೆಯಲ್ಲಿ ಅಂತ. ಅ ಅವಾಗೆಲ್ಲ ಅಂದ್ರೆ ಅದು ಇದೆ ನೀರಾವರಿ. ಅಂದ್ರೆ ಇದ್ರದು ಬೋರ್ವೆಲ್ದು ಕೂಡ ಸಂ ಮ್ಮರ್ ಅಲ್ಲಿ ಮಾತ್ರ ಅದರದ್ದ ಬಳಸ್ತೀರಾ ಉಳ್ದ ಟೈಮ್ ಎಲ್ಲ ಕೃಷ್ಣಾ ನದಿಯಿಂದ ನೀರಾವರಿ ಇದೆ.
ಹಾ ಹಂಗೆ ಮಾಡ್ತೀವಿ ಆದೂ ನಾವು ಹೇಗೆ ಅ ದು ಬೋರ್ನು ಸಪೋರ್ಟ್ ಮಾಡಲ್ಲ ಒಂದೊಂದು ಟೈಮ್. ಸೊ ಅದ ಸಲುವಾಗಿ ದೂರ ದೂರ ಎರಡ್ ಎರಡ್ ಬೋರ್ ಹಾಕಿದೀವಿ.
ಹ ಹ ಏಂದ್ರೆ ಇವ ಬೇಸಿಗೆಯಲ್ಲಿ ನೀರು ಕಡಿಮೆ ಬಿಡ್ತಾವಲ್ಲಾ ಜಾಸ್ತಿ ಬಿಸ್ಲ ಇರ್ತ್ತಲ್ಲಾ. ಮತ್ತೆ ಇವಾಗ ಕಬ್ಬಿಗ್ ಜಾಸ್ತಿ ನೀರ್ ಬೇಕಾಗತ್ತಾ.
ಹಾ ಕಬ್ಬಿಗೆ ಬೇಕಾಗುತ್ತೆ ನೀರು ಸಣ್ಣದಿಂದಿಂದ ದೊಡ್ಡ ತನನೂ ಆಗ್ಬೇಕಲ್ಲ. ಒಂದ ವರ್ಷ ತೆಳೆದು
ಹಾ ವರ್ಷದ ಬೆಳೆ ಹೌದು.
ಅದಕ್ಕೆ ನೀರಾವರಿ ಬೇಕು. ಅದಕ್ಕೆ ಜಾಸ್ತಿ ನೀರು ಬೇಕು. ಎಲ್ಲಾ ಈಕ್ವಲ್ ಪೋರ್ಷನ್ ಅಲ್ಲಿ ಬೇಕು.
ಇವಾಗ ನಿಮ ತಮ್ಮ ಕೈ ಬೆಳೆ ಮಾಡ್ಬೇಕಾದ್ರೆ ಕಬ್ಬಲ್ಲ ಫಸ್ಟು ನಾ ಟಿ ಮಾಡ್ಬೇಕಾದ್ರೆ ಅದ್ರ ಬಗ್ಗೆ ಯಾರಿಗಾದ್ರು ಕೇಳ್ಬಿಟ್ಟು ಹಿಂಗ್ ನಾಟಿ ಎಲ್ಲಾ ಮಾಡ್ತಾನ. ಅಥವಾ ಅವನೇ ಹ ಓಣಗನೇ ಮಾಡ್ತಾನ.
ಫಸ್ಟ್ ಅವಂಗ ಏನು ಅವನು ಚಿಕ್ಕವನು ಅವಂಗೇನು ಅಷ್ಟೊಂದು ಇನ್ಫಾರ್ಮೇಶನ್ ಗೊತ್ತಿರ್ಲಿಲ್ಲ.
ಹಾ.
ಸೊ ಅವನು ನಮ್ದ ಅಂಕಲ್ಸ್ ಅಂದಕ್ ನಾವವು ನಮ ಸೈಡ್ ಕಾಕಾಗಳು ಅಂತೀವಿ.
ಹಾ.
ಅವ್ರ ಎಲ್ಲಾ ಇನ್ಫಾರ್ಮೇಶನ್ ತಗೊಂಡು, ಅವ್ರದೆಲ್ಲ ನ ಅವ್ರಿಗೆ ಎಷ್ಟು ಗೊತ್ತಿದ್ಯೋ ಅಷ್ಟೆಲ್ಲಾ ಇವಂಗ ಹೇಳಿದ್ರು. ಅಂದ್ರೆ ಈ ಹೇಗೆ ಏನು ಎಲ್ಲಾ ಅವನ್ಗೆಲ್ಲ ಹೇಳಿದ್ರು.
ಹಾ.
ಅವನ್ಗೆ ಆ ಆ ನಾಲೆಜ್ ಬೇಸ್ ಮೇಲೆ ಅವನು ಮಾಡ್ತಾ ಇರೋದ ಇವಾಗ.
ಹಾ ಅಂದ್ರೆ ಅಂದ್ರೆ ಇವನ್ ಸ್ವಲ್ಪ ಗೊತ್ತಿರುತ್ತೆ ಇನ್ನುಡಿದ ಅರ್ಧ ಎಲ್ಲಾ ನಿಮ್ಮ್ ಕಾಕಗಳ ಹತ್ರ ಕೇಳ್ಕೊಂಡು, ಚಿಕ್ಕಪ್ಪ ಅಂದ್ರಲ್ಲ.
ಅವ್ರತ್ರ ಕೇಳ್ಕೊಂಡು ಮಾಡ್ತಾನೆ.
ಹಾ ಕೇಳ್ಕೊಂಡ್ ಮಾಡ್ತಾನೆ. ತಿಳಿಲಿಲ್ಲಾ ಅಂದ್ರುನು, ನಮ್ ಕಾಕಾ ಅವ್ರನ ಕಾ ಫೋನ್ ಮಾಡಿ ಕರೆದು ಅವರು ಬರ್ತಾರೆ. ಬಂದು ಹೇಳ್ಕೊಟ್ಟ ಹೋಗ್ತಾರೆ.
ಆಮೇಲೆ ಇವಾಗ ಗೊಬ್ಬ್ರ ಎಲ್ಲಾ ಹಾಕ್ಬೇಕಂದ್ರೆ ಯಾವ್ಯಾವ ಗೊಬ್ಬ್ರ ಹಾಕ್ಬೇಕು ಏನ್ ಹಾಕ್ ಬೇಕು ಅಂತ ಬೇರೆಯವ್ರನು ಕೇಳ್ತಾರ ಅಥವಾ ಇಲ್ಲಾ ನಿಮ್ ಚಿಕ್ಕಪ್ಪ ಅಂದ್ರನ ಕೇಳಿ ಹಾಕ್ತಾನ.
ಫಸ್ಟ್ ಇವರುನು ನಮ ಚಿಕ್ಕಪ್ಪನ ಕೇಳ್ತಾನೆ ಕೇಳಿದ್ಮೇಲ ಇಲ್ಲಾನ ಹಂಗೆ ಅದು ಸರಿ ಅನ್ನಿಸಲಿಲ್ಲ ಅಂದ್ರೆ ಡೈರೆಕ್ಟ್ ಅಂಗಡಿಗ ಹೋಗ್ತಾನೆ. ಅಂಗಡಿಯ ಅವ್ರಿಗೆ ಹೀಗಿದೆ ಕಬ್ಬು ಫೋಟೋ ತಕ್ಕೊಂಡು.
ಹ.
ಹೀಗಿದೆ ಕಬ್ಬು ಇದಕ್ ನಾನ ಏನ್ ಹಾಕ್ಬೇಕು ಎಷ್ಟ್ ಪ್ರಪೋರ್ಷನ್ ಹಾಕ್ಬೇಕು. ಅಂದ್ರೆ ಅದು ಕರೆಕ್ಟ್ ಆಗಿ ಕರೆಕ್ಟ್ ಹೇಗ್ ಹಾಕ್ಬೇಕು. ಎಷ್ಟ್ ದಿನಕ್ಕ ಹಾಕ್ಬೇಕು ಅದನೆೆಲ್ಲಾ ಅವ್ರ ಹತ್ರಾನೇ ಕೇ ಕರ್ಕೊಂಡ್ ಬರ್ತಾನೆ ಅಂಗಡಿಯವರತ್ರ ಅದನ್ನ ಕರ್ಕೊಂಡ್ ಬಂದು ಮಿಕ್ಸ್ ಮಾಡಿ. ಅವನ್ ದೋಸ್ ಇರ್ತಾರಲ್ಲ ಗೆಳೆಯರು ಅವ್ರ್ನ ಕರ್ಕೊಂಡು ಹಾಕ್ತಾನೆ.
ಹಾ ಮತ್ತೆ ಇವಾಗ ಕಬ್ಬ ಮು ಬೆಳೋದ್ರಿಂದ ಜಾಸ್ತಿ ನಮ್ಗೆ ಉತ್ಪನ್ನ ಜಾಸ್ತಿ ಸಿಗತ್ತಂತಿಯಾ.
ಅದು ಹೇಗಂದ್ರೆ ಆ ಹೇಳಿ.
ಅದೇ ಅಂದ್ರೆ ಇವಾಗ ಕೆಲ್ಸ. ಕೆಲ್ಸ ಕಮ್ಮಿನ ಕಬ್ಬಿಗೆ ಅಂದ್ರೆ ಇವಾಗ ಮೆಕ್ಕೆಜೋಳ ಅಥವಾ ಇವ ತ್ರೀ ಮಂತ್ಸ್ ಈ ತರ ಬೆಳೆ ಬೆಳೆದಾಗ ಗೋಧಿ ಇದೆಲ್ಲ. ಜಾಸ್ತಿ ಹತ್ತತೆ ಒ ನಾಟಿ ಮಾಡಕ್ಕೂ ಜಾಸ್ತಿ ಕೆಲ್ಸಗಾರ ಬೇಕು ಆಮೇಲೆ ಬೆಳೆ ಕಟ್ಟ ಮಾಡಕ್ಕು ಜಾಸ್ತಿ ಕೆಲಸಗಾರ ಬೇಕಾಗ್ತಾರೆ ಅದೇ ರೀ ತಿಯಾಗಿ ಕಬ್ಬಿಗೂ ಜಾಸ್ತಿ ಕೆಲ್ಸಗಾರ್ ಬೇಕಾಗ್ತಾರ.
ಕಬ್ಬಿಗ್ ಹೆಂಗಂದ್ರೆ ಇವಾಗ ಅದು ಒಂದ್ ವರ್ಷದ್ ಬೆಳೆ.
ಹಾ.
ಹಾ ಒಂದ್ ವರ್ಷದ ಬೆಳೆ ಅಂದ್ರೆ ನೀವು್ ಅಟ್ಲೀಸ್ಟ್ ಮೂರ್ ಮೂರ್ ತಿಂಗಳಿಗಾದ್ರೂ ನೀವು. ಕಸಾಕ್ ತೆೆಗೆಯಬೇಕು. ಸೊ ಮೂರ್ ತಿಂಗಳಗ್ ಒಮ್ಮ್ ಹತ್ತಾರೆ ಆಮೇಲೆ ನೀರ್ ನೀ ನೀರ್ ಹಾಯ್ಸಕ್ಕೆ. ಅಂದೇ ನಮ ನೀರ್ ಉಣಸಕೆ ಸೊ ಅದಕ್ಕೆಲ್ಲಾ ಬೇಕು.
ಹ ಅಂದ್ರೆ ಅಂದ್ರೆ ಅದಕ್ಕೂ ಇವಾಗ ಇವತ್ತು ಬೇರೆ ಬೆಳೆಗಳಿಗೆಲ್ಲ. ಕಂಪೇರ್ ಮಾಡಿದ್ರೆ ಅಂದ್ರೆ ಇವಾಗ ಇವು ಕಾರಿಪುರ ಅಭಿ ರಾ ಬೆಳೆಗೆಲ್ಲ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಕಮ್ಮಿ ಆಗ್ಬೋದೇನೋ.
ಹಾ ಸ್ವಲ್ಪ ಕಮ್ಮಿ ಮತ್ತೆ ಕಾ ಕಾಸ್ಟ್ ಅಂದ್ರೆನು ಜಾಸ್ತಿ ಖರ್ಚುನುೂ ಬರುತ್ತೆ. ಗೊಬ್ಬ್ರ ಹಾಕೋದು ಒಂದ ವರ್ಷದ ಬೆಳೆಯಲ್ಲ ಕೆಲ್ಸ ಕಮ್ಮಿ.
ಹಾ ಎಲ್ಲಿ ನೀವು ಕಬ್ ಕಳ್ಸೋದು ಯಾವ ಫ್ಯಾಕ್ಟ್ರಿ ಶುಗರ್ ಫ್ಯಾಕ್ಟ್ರಿ.
ಆ ನಾವು ನಮ್ ಊರಿಗೆ ನಿಯರ್ ಬೈ ಅಂದ್ರೆ ಸಮೀಪ ಯಾವ್ದಿದ್ಯಲ್ಲಾ.
ಹಾ.
ಸಮೀಪ ನಮಗಿರೋದು ಆ ಸೈಡ್ದು ಅ ಬೆಳಗಾವ ಹ ಹತ್ರಾ ಉಗಾರ ಶುಗರ್ ಫ್ಯಾಕ್ಟ್ರಿ ಅಂತ ಇದೆ. ಕೆಂಪುವಾಡ ಇದೆ ಅಲ್ಲಿ ಕಳಸ್ತೀವಿ.
ಓ ಅಲ್ಲಿ ಕಳಸತೀರಾ ನೀವು. ಮತ್ತೆ ಇದು ಇವಾಗ ಅಲ್ಲಿಂದ ಅವರು ಶುಗರು ಕೊಡ್ತಾರ ಇವಾಗ ನಿಮ್ದು ಬಿಲ್ ಎಲ್ಲಾ ಆದ ಮೇಲೆ.
ಇವಾಗ. ಹಾ ಇವಾಗ ನಮ್ದು ಹೇ ಹೇಗಂದ್ರೆ ನಾವು ಇವಾಗ ಕಬ್ ಕಳಸ್ತೀವಾ. ಕಬ್ ಕಳಿಸಿದ್ಮೇಲೆ ಎಷ್ಟು ಟನ್ನೇಜ್ ಹೋಯ್ತು ಅಂತ ನೋಡ್ಕೊಂತಾರೆ.
ಹಾ
ನೋಡ್ಕೊಂಡ್ಮೇಲೆ ಅದ್ರ ಅರ್ಧ ನಮಗ್ ಶುಗರ್ ಕೊಡ್ತಾರೆ ಅರ್ಧ ಶುಗರ್ ಹೇಗ್ ಕೊಡ್ತ ತರ ಅಂದ್ರೆ ನಮ್ದ ಇವಾಗ ಸಪೋಸ್ ಐವತ್ತು ಕೆ ಜಿ ಐವತ್ತು ಟನ್ ಹೋಗಿದೆ ಅಂದ್ರೆ ಇಪ್ಪತ್ತೈದು ಕೆ ಜಿ ನಮ್ಗ್ ಶುಗರ್ ಬರುತ್ತೆ
ಹ ಹಾ
ಬಂದು ಅದು ಯಾವ ಟೈಮ ಅಲ್ಲಿ ಬರುತ್ತೆ ಅಂದ್ರೆ ಹಬ್ಬದ ಟೈಮಲ್ಲಿ ಕೊಡ್ತಾರೆ ನಮ್ಗೆ
ಓಹೋ ಹೋ
ಆಮೇಲೆ ಅದನ್ನ ಇವಾಗ ನಾವು ಅಂಗಡಿಯಲ್ಲಿ ನಾರ್ಮಲ್ ಪ್ರೈಸ್ಗ್ ತಗೊಂಡ್ರೆ ಅದ್ ನಮಗೆ ಕಮ್ಮಿ ಪ್ರೈಸ್ಗೆ ನಮ್ಗ್ ಶುಗರ್ ಕೊಡ್ತಾರೆ
ಹ ಅಂದ್ರೆ ಇವಾಗಾದ್ ನಿಮ್ಗ್ ಒಂತರಾ ಸಬ್ಸಿಡಿ ಅಲ್ಲಿ ಸಿಕ್ಕಂಗೆ
ಹಾ ಸಬ್ಸಿಡಿಯಲ್ಲಿ ಸಿಕ್ಕಂಗೆ
ಹ ಇವಾಗ ನೀವು ನಿಮ್ಗೆ ಎಷ್ಟು ಕಬ್ ಹೋಗಿರತ್ತೆ ಅದ್ರ ಇದ್ರ ಮೇಲೆ ಪ್ರಪೋಷನ್ ಮೇಲೆ ಅದ ಡಿವೈಡ್ ಮಾಡಿ ನಿಮ್ಗೆ ಕೊಡ್ತಾರೆ
ಹಾ ಶುಗರ್ ಹಂಗ್ ಕೊಡ್ತಾರೆ
ಆಮೇಲೆ ಬಿಲ್ ಎಷ್ಟ್ ತಿಂಗಳಿಗೆ ಬರುತ್ತೆ ಇವಾಗ ಕಬ್ ಹೋಯ್ತು ಅಂದ್ರೆ ಕಬ್ ಕಟಾವ ಆದ್ಮೇಲೆ
ಕಬ್ ಹೋಯತು ಅಂದ್ರೆ ಹೇಗಂದ್ರೆ ಒಂದ್ ವಾರದಲ್ಲಿ ಬರುತ್ತೆ ಅಂತ ಅಂತಾರೆ
ಹಾ
ಒಂದ್ ವಾರದಲ್ಲಿ ಬರ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ಹನ್ನೊಂದ ದಿನದಲ್ಲಿ ಆದ್ರೂ ಬಂದೇ ಬರುತ್ತೆ
ಹೌದಾ ಒಂದೊಂದ್ ಕಡೆ ಅಂತಾರಲ್ಲ ಒಂದ್ ತಿಂಗಳು ಅಥವಾ ಎರಡ್ ತಿಂಗಳು ಮೂರ್ ತಿಂಗಳು ಹಿಂಗ್ ಬೇಕು ಅಂತ ಇದೇನಾದ್ರೂ ಪ್ಯಾಕ್ ಅಂದ್ರೆ ಫ್ಯಾಕ್ಟ್ರಿಗಳ ಮೇಲೆ ಡಿಪೆಂಡ್ ಆಗಿರುತ್ತಾ
ಹಾ ಫ್ಯಾಕ್ಟ್ರಿ ಮೇಾಲೆ ಡಿಪೆಂಡ್ ಆಗಿರುತ್ತೆ ಅದು ಹೇಗಂದ್ರೆ ಇವಾಗ ಸಪೋಸ್ ಫ್ಯಾಕ್ಟ್ರಿ ಅಲ್ಲಿ ಜಾಸ್ತಿ ಕಬ್ಬು ಫ್ಯಾಕ್ಟ್ರ ಎಲ್ಲ ನಿಂತಿರ್ತಾವಲ್ಲಾ ಅವ್ರಗ್ ಸ್ಟಾಕ್ ಜಾಸ್ತಿ ಇದ್ದಾಗ ನಮಗ್ ಬಿಲ್ ಲೇಟ್ ಆಗೆ ಬರೋದು
ಅಂದ್ರೆ ಅಂದ್ರೆ ಅದೆಲ್ಲಾ ಪ್ರೊಸೆಸ್ ಆಗಿ ಬಿಲ್ ಜನ್ರೇಟ್ ಆ
ಹಾ ಅಂದ್ರೆ ಅದು ಯಾರ ಅಕೌಂಟ್ ಯಾರ್ ಅಕೌ ಹೊಲ ಯಾರ ಮೇಲೇ ಇದೆ ಅಕೌಂಟ್ ಯಾರ ಮೇಲೇ ಇದೆ ಯಾರ್ ಅಕೌಂಟಿಗೆ ಬರುತ್ತೆ ಅದ್ನೆಲ್ಲ ಅವ್ರು ನೋಡ್ಕೊಂಡು ಕಳಸ್ತಾರೆ
ಹಾ ಹಾ ಹಾ ಇವಾಗ ನೀವು ಅದೊಂದೇ ಬೆಳೆ ಜಾಸ್ತಿ ಬೆಳೆಯೋದು ಕಬ್ಬು ಅವವಾಗವಾಗೆಲ್ಲ ಬೇರೆ ಬೆಳೆನು ಬೆಳ ತರ ಗೋಧಿ ಕಡಲೆ ಈ ತರ
ಹೇಗಂದ್ರೆ ಕಬ್ಬಿನ ಕಬ್ಬನ ನಾವು ಮೂರ್ ವರ್ಷ ಇಟ್ಕೊಂಡಿರ್ತೀವಿ ಅದು ಕಬ್ಬಲ್ಲಿ ಹಾ ಏನನು ಅಂದ್ರೆ ಕಬ್ಬಿನಲ್ಲಿ ಲಾಗಾನು ನಿ ವಾನಿ ನೆನಪ ಬರುತ್ತೆ ಆ ಮೂರ್ ಪ್ರೊಸೆಸ್ ಅದು ನಂಗು ಅಷ್ಟು ಒಂದ್ ಐಡಿಯಾ ಇಲ್ಲ ಅದು ನಮ್ಗ್ ಎರಡನೇ ಬೆಳೆಗೆ ತಕ್ಕೋಬಹುದು ಅಂದ್ರೆ ತಕ್ಕೋಬಹುದು ಎರಡನೇ ಬೆಳೆ ತಕ್ಕೊಂಡ್ಮೇಲೆ ಏನಾದ್ ಲೈಕ್ ಕಡ್ಲೆ ಉದ್ದಿನಬೇಳೆ ಹಾಕಿ ಅದ್ನ್ ಯಾಕ ಹಾಕ್ತಾರ ಅಂದ್ರೆ ನಮ್ದು ಭೂಮಿ ದಪ್ಪ ಆಗ್ಲಿ ಕಬ್ಬಿಗೆ ಕಬ್ ಹಾ ಅಂದ್ರೆ ಕಬ್ಬು ಚೆನ್ನಾಗ್ ಬರ್ಲಿ ಅಂತ ನೆಕ್ಸ್ಟ್ ಬಳೆಗೆ ಕಬ್ಬಿಂದು ಅದಕ್ ನಾವು ಹಾಕ್ತಿವಿ
ಮಣ್ಣು ಇವಾಗ ಒಂದೇ ಬೆಳೆ ಹಾಕಿ ಹಾಕಿ ಅದರದ್ದು ಅಂದ್ರೆ ಅದ್ರದ್ದು ಪಲ್ವ ತತೆ ಕಳ್ಕೊಂಡಿರತ್ತಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ಆಗ್ಲಂತ ಈ ತರ ಬೆಳೆನು ಬೆಳೀತಿರ
ಹಾ ಹೌದು. ಅಂದ್ರೆ ಇವಾಗ, ನಿರ್ನು ಶಾರ್ಟೇಜ್ ಆಗಿರುತ್ತಾ. ಅದಕ್ಕೆ ಇದ ಬೆಳೆ ಹಾಕ್ ನೀರ್ ಪ್ರ ಪ್ರಪೋರ್ಷನ್ ಕರೆಕ್ಟ್ ಆಗಿ ನಮಗ್ ನೀರನು ಉಳಿಯು ತ್ತೆ ನೆಕ್ಟ್ ನಾವ ಕಬ್ಬನು ಹಾಕೋಬೌದು.
ಚೆನ್ನಾಗು ಬರುತ್ತೆ ನೆಕ್ಸ್ಟ್ ಬೆಳೆ ಅಂತ.
ಹಾ ಅಂದ್ರೆ ಕಬ್ಬದ ಹೇಗಂದ್ರೆ ಪ್ರಾಫಿಟ್ ಅದು ಎಷ್ಟು ನಾವ ಟನ್ನೇಜ್ ಕೊಡ್ತೀವೋ ಅಷ್ಟ್ ನಮ್ಗೆ ಜಾ ದುಡ್ಡು ಬರತ್ತೆ. ಲಕ್ಷ ಲಕ್ಷ ಗಟ್ಲೆ ಮಾಡ್ಕೊಂತಾರೆ ದುಡ್ಡುನು.
ಹಾ ಹಾ ಹಾ.
ಹಾ ಮತ್ತ ನೀವೇನ್ ಬೆಳಿತೀರಾ.
ನಾವು ಕಬ್ಬೆ ಬೆಳೆಯೋದು. ನಮ್ಗೆ, ಬೇರೆ ಕಡೆ ಕಾಲ್ ಬರ್ತಿದೆ ಮತ್ತ ಯಾವಾಗಾದ್ರೂ ನಿಂಗ ಮಾಡ್ತೀನಿ ನಾನು.
ಹಾ ಹಾ ಸ
ಹ್ಮ ಸರಿ ಎಲ್ಲಾ ಚೆನ್ನಾಗಿದ್ದೀರಲ್ಲ.
ಹಾ ಚೆನ್ನಾಗಿದ್ದೀವಿ ನೀವು.
ಹ ನಾವು ಎಲ್ಲಾ ಚೆನ್ನಾಗಿದ್ದೀವಿ.
ಹಾ ಹಾ ಓಕೆ ಓಕೆ ಹಾ ಬಾಯ್.